ಅದು
ಸ ಬ
ಹಾ
ಹಾ
ಇವತ್ ರಾತ್ರಿಗ ಕ್ಯಾನ್ಸಲ್ ನೀ ಇದ್ದಂದು ಬ್ಯಾಡವಾ
ಆಮೇಲೆ ಮಾಡಬದು
ಆ
ಬಡವಾ
ಹ
ಆ
ಬ್ಯಾಡ
ಸರಿ ಹಗೆತ ಅದೇ ಒಳ್ಳೇದ ಮಾಡ್ದ
ಹೌದ
ಹ
ಹಾವ
ಸಾವಿದ ಇಬಡು ನಂಗ ನಂಗ ಅದೇ ಬೇಜಾರಾಗೈತಿ ಅಲ್ಲಿಂ ಕದ ಕಟ್ಸ್ಬೇಕ ಅಂತ ಆಕ್ ಹೋಗೋ ದುಡಿದ್ರ ಹಾಕ್ಪಣತ್ತಗ
ಟಾಸ ಮ್ಯಾಚ್ ಏಡು ಆರ್ ಸಿ ಬಿ ಕೆಲಸ ಮಾಡ್ತಿದ ಮದಪ್ಪಾ ನೀನು ಆ ಸರಿ ಮಾತಾಡರ
ನಾ ಮಾತಾಡ್ತ ನೀ ಮಾತಾಡ್ಲಾವ ಅಡ್ಸ್ಟ್ ಮಾಡ
ಹ್ಮ್ ನೀಂಗ ಊಡ ನಟಿಕ
ಏನಾ
ನಾವ್ ಸ ಮಾಡ ಕೆಲ್ಸ ನೀ ಮಾಡೋ ಕೆಲ್ಸೇ
ಒಟ್ಟಂದನ ನಿಂಗ ಮಳೆ ಇಲ್ವಾ
ಹಯ್ ಮಳೆ ಇಲ್ವಾ
ಹಂಗ್ ಸುಮಾರ ಬತ್ತಾ ಈಗ.
ಸರಿ.
ಹ್ಮ್.
ಹ್ಮ.
ಕೇಳಿಸಿದರು ಕೆಲಸಲ್ಲಾ ಅಂತಿ.
ಇಲ್ಲಾ ಅಷ್ಟಿಲ್ಲ. ಅದಕ ಫಸ್ಟ್ ಕೇಳ್ದು ಏನಪ್ಪ ಕೆಲ್ಸ ಅಂದ.
ನಾನ ಇಲ್ಲ ಅಂದಕ್ಕೆ ಮಾಡುವಂತ.
ಯಾವ ಊರು ಶಿವಲೆ. ಆಯ್ತು ಕಡೆ
ಅ ಸ್ಯಾಟಗ.
ಶಿವು ಬರ್ಲನು. ದುಡ್ಡ ಬೇಡವಾ. ಹ್ಮ್ಮ್.
ಮಟ್ಟಯಸಿದ್ರಿ ಯಾಕ ಬೆಳಗ.
ತಿಂದು ಬಿಟ್ಟು ಚೆನ್ನಾಗಿ ತಿಂದು ಬಿಟವ್.
ಹ್ಮ್ಮ್. ಒಟದ ನಿಂಗಗಾರ.
ಹ.
ಊಟತ ನೀಂಗ.
ಹ್ಮ್ಮ್
ಹ್ಞೂ.
ಪೋಟೋ ತೆಗೆಸಿರಿಲ್ಲ ಅಂದೆ.
ಅದಿಯ ಈ ಇಲ್ಬಲ ಒಟದ ಏನತದೆ.
ಅಕ್ಕೆ ಹೇಗಿಲ್ಲ.
ಹ್ಮ್ ನೀಲ್ಲರದೆೆ.
ಓ ಅದೇ ಕೇಳ್ದ ಏನ್ ಮಾಡುದು ಬಾಳ ಕಡೆ. ಜೊಬ್ರ ಯೋಚನೆ ಮಾಡ
ಯಾವೊಬರಣ ಯಾವ ಒಬ್ರನು ಹೇಳ ನಿಮ್ ಬಾಳ ಕಡೆ ಹ್ಯಾಕೆ
ನಿಂಬಳಗಡ ಹ ಯಾಕೆಂದಿ. ಹ್ಮ್ಮ್. ಬಳ ಕಟೋಪ್ಪಾ ಗೊಬ್ಬರದೆ.
ನಿಮ್ಮ ನಿನ್ಂತ ನಿಮ್ಮ ಊರ್ಲ್ಲಿನ್ಟಾಳ್ಸಿ ಕಳಸರಾಗಿ.
ನಾವು ಮತ
ಹ್ಮ್ ಯ ಕಟ್ಟನ ಸಿಕಲ್ ಆ. ಈ ದಿವಸ ಹೇಳಿದ್ನಲ್ಲ ಹಾ ಹ ವಾ ಈಗೇನ ಕೆಲ್ಸ ಆಗಾರ ವಾ ಈಗೇನಪ್ಪಾ ಕರ್ಸಾಂದಿ
ಇ
ಪ್ರಾಣಳತಯ ಆರ ಆಳು ಮಾರ್ನ್ ಏಳು ಪುನಃ ಎಂಟು ಹಾ
ಇನ್ನು ಪ್ಯಾಡ್ಗ ಯತಿ ಈಗ ಈಸ್ಕೊಬತ್ತನಿ ಅಂದನ್ನಲ್ಲ ಈಗೋ ಪ್ಯಾಟ್ಗ ನೀ ಅಂಗಡಿಗ ಹೋದ್ರ ಪೋನ್ ಮಟನ್ ಅನ್ನೋ ಅಂತನಿ ಅನೋ
ಹ್ಮ್ ಇಸ್ಕೊ ಬತ್ತನಿ ಅನ್ನ ಕಟ್ ಮಾಡದಕ್ಕೆಣ ಇಸ್ಕ ಬತ್ತೀನಿ
ಹ ಹತ ಬ ನ
ಹಿವ
ಸೂ
ಹಾ
ಅದ್ರ ಗ ನ ಬ್ಯಾಲಸ್ ತಕೊಬ ಚೆನ್ನಾಗಿರತ್ತ
ಹ್ಮ
ಇವಾಗ ಕೋಡ್ ಮಾಡಡ್ತನಿನ್ನ ಈಗ ಹೋಗಿ ಬಂದ ಬ್ಯಾಟ್ಕಾ ಹಾ ಪನ್ನಾಲಯಗ ಹಯತುದ ತು ಪ ಪ ನಂಬದಲ್ಲ ಒ್ಣನ್
ಹ್ಮ್
ಹ
ಹ ಕೊಟ್ಟನಂತಾಯ ಮಾಡಲ್ಲ ಅಂದ್ರೆ ಆಯ್ತಪ್ಪ
ಇನ್ನು ಅವ್ ಸಾಯ್ ಅವ್ ಸಾಯ್ತ್ ಅ್ರ ಒಂದ್ ರೂಪಾಯಿ ಕೊಡ್ಲ ಕೂಡ ಏನು ಆನ ರೋಬಡ್ ಒಂದುವರೆ ತಿಂಗಳಿಂದ ಮನ ಹಾ ಹ ಹ ಚ
ಹೆಂಗೆ ಆಯ್ತ ಕಾವಣ ಹಂಗೆ ಆಯ್ತಾ ನಿಂಗ್ ಹೆಂಗಗೆ ಆಯ್ತಾ ಎಂತರಿ
ಸುಮಾರಕ ಸಿಕ್ಕ್ರ ಸಾಕು ಸುಮ್ಮಂತ ಆ ನೋತಪ್ಪ ಇದು ಹ್ಮ್ ಜತ ಇತ್ತ ಬಂದ್ರೆ ಸಮಾರ ಸಿಕ್ಕತ
ಈಗ ಏನ ಕೆಲ್ಸಗ್ರ ಇಬ್ರಗೂ
ಎಲ್ಲಿ ಹೇಳು ಜೋಳ ಅಲ್ಲಿ ಲಡಿತಾ
ನಿಂಗ ಏನ್ ಪೋಡ ಕೈಸಿದ್ ನೋಡಣ ನಿ ತಾಳ ಕೆಡದ ನಿಂಗ
ಇಮಟಕ್ಕೆ ಬಕ ಮಾರೆಯಿದೆ
ಒಂದುವರೆ ಎಕರಾದು
ಮಾಡ್ತಂತಾರ ಕೆಟ್ ಮಾಡಡು
ಅದ್ರಲ್ಲೇ ಮಾಡುವ ಮಾಮೂಲಿಿಯಲ್ಲಿ
ಇದರಲ್ಲಿ ಚೆನ್ನಾಗಿ ಕೇಳಿದ್ ತಕ್ಷಣ ಮಾತಾಡು ಈಗ ಇತ್ತ ಬಂದನಿ ಈಗ ಈಗ್ ನೋ ಹೆಂಗ ಕೇಳ್ತಾ ಇದ್ದೋ ಇದು ಒಂದ್ ಸರ್ ನೋಣ